ಹಲೋ ಪಕ್ಕ ಚಲ ಪ
ಹಾ ಕೇಸ್ತಿದೆ ಹೇಳ್ರಿ
ಹೌದನಪ್ಪೆ ಅಪ್ಪೆ ನಿಮ್ ಕಡೆ ಚಂಗ್ಯನ್ ಮಾಡ್ತೀರಲ್ಲಾ ನಾಳೆ ಹಲೋ ಚಂಗ್ಯಾ ಅಂದ್ರ ಪ ಈಗ ನಿಮ್ದ ಅದು ಮೋರಮ್ಮ ಹಬ್ಬ ಐತೆಲ್ಲ ಅಪಿ ನಮ್ ಕಡೆ ಅದ ಅಂದ್ರೆ ದೇವ್ರಿಗೆ ಇದು ಅಲೆ ದೇವ್ರಿಗೆ ಅಪಿ ಇ ಅಡಿ ಕೊಡ್ತಾರ
ಹಾ ಕೊಡ್ತ್ರೀ ನಾವು
ಹ್ಮ ಹಾ ಅದ ಚಪಾತಿ ಟೈಪ್ ಮಾಡ್ತಾರಲಪಿ ಅದು ಹ ಅದ್ರದ ಇದದು ಸಿಗ್ತೈತಿಲ್ಲಾ ಹ ಚಪಾತಿ ಮಣಿ ಟೈಪ್ ಮದ್ಲಿ ಮಾಡ್ತಾರನ ಪ ಹ್ಮ್ ಹ್ಮ್ ಅಂದ್ರೆ ಒಬ್ಬೊಬ್ ಒಬ್ಬ್ರೇ ನಡತಿರ್ತತಿಲ್ಲಪಿ ಮಾರ್ಲಿ ಮಾಡ್ತಾರ ಒಬ್ಬೊಬ್ಬರು ಚಂಗ್ಯ ಅಂತಂದ ಇದು ಗೋಧಿ ಹಿಟ್ಟಿಂದ ಮಾಡ್ತಾರಪಿ
ಗೋಧಿಂಟ ನ್ ಮಾಡ್ತಾ
ಹ್ಮ್ ಚಪಾತಿ ಮಾಡ್ತಾರಲ್ಲಾ ಅಪೇ
ಹನ್ೀ
ಆಟೈಪ್ೊಳಗ ಮಾಡಿ ಇದು ಏನದು ಪುಟಾಣಿ ಹಿಟ್ಟು ಬೆಲ್ಲ ಏಲಕ್ಕಿ ಲವಂಗ ಜಜ್ಜಿಕಾಯಿ ಇದೆಲ್ಲ ಹಾಕಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಯಪಿ ಅವನ ಅದ್ರೊಳಗ ತುಂಬ್ತಾರಪಿ
ಹ್ಮ
ಬಿ ಅದ ಈಗ ಹೋಳ್ಗಿ ಮಾಡ್ತೇವಲ್ಲಪಿ ಆ ಟೈಪ್ ಅದನ್ನ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಬೇಯಸ್ತಾರ ಪಿ
ನಮ್ಗಡೆ ಹಂಗ್ ಮಾಡ್ರಲ್ರಿ ಇದ ಮಾರ್್ಲಿ ಗೊತ್ತಲ್ರರಿ ಮಾರ್್ಲಿ ಮಾಡ್ತಾರರಿ
ಹೌದನಪ್ಪ ನಮ್ ಕಡೆ ಜಾಸ್ತಿ ಹಂಗ್ ಮಾಡಿ ಈ ನಮ್ಮ ಮನ ಅಂದ್ರೆ ಈಗ ನಮ್ಮ್ ಆಜು ಬಾಜು ಹಿಂಗ್ ಮಾಡಿರಂಗಿಲ್ಲಲ್ಲಾ ಪ್ಯಾವ್ರಗೆಲ್ಲಾ ಮತ್ತತ್ ಹಿಂಗ ಬೀಗರ್ಗೆದೆಲ್ಲಾ ಜಾಸ್ತಿ ಕೊಡ್ತಾರಪ್ಪಿ ನಮ್ ಕಡೆ ಎಲ್ಲಾ
ಹ ನಮ್ ಕಡೆ ಬೀಗರಿ ಕೊಡಲ್ರರಿ ಪೈಕ್ಯರ್ ಆಗಿರ್ತಾರ ನೋಡ್ರಿ
ಹ್ಮ್ ಹ್ಮ ಹ್ಮ
ಪಕೀರಲ್ಲಿ ಕರ್ಚಿ ಊಟ ಮಾಡ್ಸ್ತಾರೆ ಅವ್ರಿಗೆ
ಹೌದನಪಿ ನಮ್ ಕಡೆ ಪಕ್ಕೀರ ಅದಾರ್ನ ಅದ್ ಏನ್ ಕರ್ಸಂಗಿಲ್ಲಪಿ ಅವರ ಪಕ್ಕೆ ಅವರು ಮನ್ಯಾಗ ಮಾಡ್ತಾರಲ್ಲಾಪ ಹಿಂಗಾಗಿ ನಮ್ದಷ್ಟ ನಮ್ ರಿಲೇಷನ್ ಒಳಗ ಹಿಗೆಲ್ಲಾ ಇದು ಮಾಡ್ತೇವಪ ಅವ್ನು
ಮತ್ತೆ ನಿಮ್ ಕಡೆ ಪಕ್ಕಿರಾಗಲ್ಲನ್ರರಿ
ಕಡೆನು ಅದು ಲಾಡಿ ಅಂತಂದ ಸಿಗ್ತಾವಲ್ಲಪ್ಪಿ ಅದನ್ನ ತಗೊಂದ ಇದು ಮಾಡ್ತಾರ ಅದಲ್ಲಪಿ
ಒಬ್ಬರು ಕೊೊಳ್ಳಕಂತರಿ ಒಬರು ಕೈಯ ಕಟ್ಕೊಂತಾರೆ
ಕೈಯ ಒಳ ಕಟ್ಕೊಂತರ ಕೊಳ್ಳ ಹಾಕೊಂತರ ಪ ಮತ್ತ ಅದು ಅದನ್ನ ಕಟ್ಕೊಂಡಿಂದ ಮೂರ್ ದಿನ ಏನ ಸ್ನಾನ ಮಾಡಂಗಿಲ್ಲಲ್ಲಪಿ ಚಪ್ಲಿ ಹಾಕಣಂಗಿಲ್ಲ
ಹಾ ಚಪ್ಪಲ್ ಹಾಕೊಳಲ್ರಿ ಸ್ನಾನ ಮಾಡಂಗಿಲ್ಲ
ಹ್ಮ್ ಹ್ಮ್ ಹ್ಮ್
ಇವ ಮಾಡ್ತಾರೆ ಅವ್ರ
ಹೌದನಪ್ಪೆ
ಮತ್ತ ಮನೆ ಮನೊಳಗೆ ಇದು ಚಜ್ಜಿ ಜೋಳ ನಡ್ಸ್ಕೊಂಡ್ ಬರ್ತಾರೆ ಅವರು
ಹೌದನಪಿ ಅದನ್ನೆಲ್ಲಾ ಏನ್ ಮಾಡ್ತಾರಪಿ
ಅದನ್ನು ನಾವ ಒಂದ ನಾಲ್ಕ ಮಂದ ಫ್ರೆಂಡ್ಸ್ ಇರ್ತವಲ್ರರಿ
ಹ್ಮ್ ಹಾ ಮತ್ತೆ
ಅಂದ್ರೆ ಸಣ್ಣ ಹುಡ್ಲ್ ಮಾಡ್ತಾರೀ ದೊಡ್ಡರ ಯಾರು ಮಾಡಲ್ರಿ
ಹಾ ಹಾ ಕೆ
ಅವಾಗಲ್ಲ ಇಡೀ ಊರಾಗ ನಿ ಮಾಡ್ತಾರೆ ಮನೆ ಮನೆ ಅಕ್ಕಿಾರ ಅಕ್ಕಿ ಹಾಕ್ತಾರ ಜೋಳ ಇದ್ದಾರೆ ಜೋಳ
ಹ್ಮ್ ಹ್ಮ್ ಹ್ಮ್
ಶಜೆ ಅದನ್ನ ಹೋಗಿ ಮಾರ್ತಾರ
ಹ್ಮ್ ಹ್ಮ್್ ಅಪಿ ಅಂದ್ರ ಅದನ್ ಏನ ಅಂದ್ರ ಇ ಪ್ರಸಾದ ಟೈಪ್ ಎಲ್ರಿಗ ಮಾಡಿಿದದು ಮಾಡ್ತಾರನಪ್ಪ
ಹ ಇಲ್ರಿ ಹಂಗ್ ಮಾಡಲ್ರಿ
ಹ್ಮ ಹ್ಮ
ಅದನ್ ಹೋಗಿ ಮಾರ್ತಾರ ದುಡ್ಡು ಬರ್ತ ನೋಡ್ರಿ ಇವ್ ನಾ ಹುಗರು ಇವ್ರ ಫ್ರೆಂಡ್ಸ್ ಬೇರೆ ಕೇಳಿರ್ತಾರ ಅವ್ರು ಬೇರೆ ಕೆಳಕ್ ಹೋಗಿರ್ತಾರ ನೋಡ್ರಿ
ಹ್ಮ್ ಹ್ಮ್ ಮತ್ತೆ
ಬಂದಿದ್ ಇವ್ರು ದೊಡ್ಡ ಅನ್ಚ್ಕೊಂತಾರೆ ಇವ್ರು
ಹೌದನಪ್ಪಿ ನಮ್ ಕಡೆ ಹೆಂಗೆ ಎಲ್ಲಾ ಮಾಡಂಗಿಲ್ಲಪಿ ಈಗ ಅಂತ ಅಲ್ಲಿ ದೇವ್ರಿಗೆ ಅಂತಂದು ಇನ್ನು ಯ ಎರಡ್ ದಿನ ಮೂರ್ ದಿನ ಮುಂಚಿತವಾಗಿ ಬಂದಿರ್ತಾರ ಒಬ್ರುಜಾರ್ ಬಂದಿರ್ತಾರಾ ಪಿ ಇಲ್ಲಿ ಅವ್ರ ಮಕ್ಕಳು ಅವರು ಹಿಂಗ ಮಮ್ಮಕ್ಕಳು ಕರ್ಕೊ ಬಂದಿರ್ತಾರಲ್ಲ ಅವ್ರು ಮನಿಯಿಂದ ಈಗ ಒಂದ್ ಮನಗ್ ಬಂದಿರ್ತಾರ ಅವರು ಅಕ್ಕಿ ಅಂತ ಕೊಡ್ತಾರ ಜೋಳ ಅಂತ ಕೊಡ್ತಾರ ಪಿ ಅವ್ರ ಮನಿಯೊಳಗೆ ಏನ್ ಬೆಳೆದಿರ್ತಾರಲ್ಲಾ ಆ ಕಾಳೆಲ್ಲ ಕೊಡ್ತಾರ ಮ ಅವ್ರಿಗೆ ದೇಣಗೆ ಎಷ್ಟ್ ನಿಗತತಿಲ್ಲ ಅವ್ರ ಕಡೆಯಿಂದ ಎಷ್ಟು ಶಕ್ತಿ ನಿಗತತಿ ಅಷ್ಟ ಅಮೌಂಟ್ ಕೊಡ್ತಾರ ಅವರು ಇದು ಬೆಳಿಗ್ಗೆ ಅ ದೇವ್ರ ಹೊಳಗ್ ಹಕಲ್ಲ ಟೈಮ್ನಾಗ ಬೆಳಿಗ್ಗೆ ಅವ್ರಿಗೆ ಪಲಾವು್ ಹಿಂಗ ಕೇಸರಿ ಭಾತ್ ಅದ್ ಮಾಡ್ತಾರಪಿ ಅದನ್ನ ಅದ ದೇವ್ರ ಹೊಳಗ್ ಹೋಗಿ ಇದು ಮಾಡಿಂದ ಅಗ್ನಿ ಒಳಗಾಯದಿಂದಪಿ ಎಲ್ಲರಿಗ ಪ್ರಸಾದ ಕೊಟ್ಟು ಕಳಸ್ತಾರಪಿ
ಹ ಹ್ಮ್ ನಮ್ ಕಡೆ ಇದಿಲ್ರರಿ ಇದು ಪಕೀರ್ ಹಾಕಕ್ ಹೋಗಿ ಪಕೀರ್ ಹಾಕಕ್ ಹೋಗಿರ್ತಾರ ನೋಡ್ರಿ
ಹ್ಮ್ ಹ್ಮ್ ಹ್ಮ್
ಅವಾಗ ಲಾಡಿಸೋದ್ ಅವವಾಗ ಅಷ್ಟೇ ಅದು ಮಾದ್ಲೆನ ಪ್ರಸಾದ್ ಅಷ್ಟೇ ಕೊಡ್ತಾರೆ ಸಕರೆೆ ಪುಟಾಣಿ ಹ ಇದಿಷ್ಟೇ ಕೊಡ್ತಾರೆ ನಮ್ಮ ಕಡೆ
ಆದ್ರಪ್ಪ ನಮ್ ಕಡೆ ಹಂಗ ಏನು ಜಾತಿ ಬೀದ ಅಂತಂದ ಏನ್ ಮಾಡಂಗಲಪ ಎಲ್ಲಾರೂ ಒಟ್ಟಾರೆ ಸೇರ್ ಕರ್ಕೊಂಡ್ ಈ ಹಬ್ಬನ ಬಾಳ ವಿಜೃಂಭಣೆಯಿಂದ ಮಾಡ್ತಾರಪಿ
ಹಾ ನಮ್ ಕಡೆ ನ ಹಂಗರಿ ಜಾತಿ ಅನ್ನೋದ್ ಏನಲ್ರಿ
ಹ್ಮ ಹ್ಮ್ ಹ್ಮ್ ನಪಿ ಎಲ್ಲಾರೂ
ಕೆಲವೊಂದ್ ಕಡೆ ಬಂದ್ ಮಾಡಿರ್ತಾರೆ ಜಾತಿ ಸಂಬಂಧ
ಹೌದ ಹೌದು
ಜಗಳಾಗಿ ಅವ್ರ ಜಾತಿಗೆ ಅವ್ರ ಜೊತಿ ಜಗಳ ನಾವ ಯಾಕ ಮಾಡಮ್ಮ ನೀವ್ ಯಾಕ ಮಡಮ್ಮ
ನಮ್ ಕಡೆ ಹಂಗೆಲ್ಲಾ ಇಲ್ ನೋಡಪಿ ಎಲ್ಲಾರು ಪ್ರತಿಯೊಬ್ರು ಸೇರಿ ಎಲ್ಲಾರು ಭಾಗವಹಿಸಿ ಅದನ್ನ ಹ ಕಾರ್ಯಕ್ರಮನ ಏನೋ ಒಂದ ಏನೋ ಕಾರ್ಯಕ್ರಮ ಇರ್ಲಿ ಏನ ಇರ್ಲಿ ಒಟ್ಟ ದೇವಸ್ಥಾನದ್ದ ಇರ್ಲಿ ಅದು ಎಲ್ಲಾರು ಒಟ್ಟಿಗೆ ಸೇರಿ ಮಾಡ್ತಾರಪ್ಪೆ
ಇರೋ ನಮ್ ಕಡೆ ಮುಸ್ಲಿಮ್ ಒಂದೇ ಮನೆ ಇದ್ದಾರೆ ಅದು ಅವರು ಅಷ್ಟೇ ಮಾಡ್ತಾರೆ ಅವರು
ಹೌದ ಹೌದದೇ
ಮತ್ತೆ ಮತ್ತತ್ ಬೇರೆ ಯಾರು ಮಾಡಲ್ರಿೀ
ಹೌದನಪ್ಪೆ ಮತ್ತಕ್ಕಿ
ಮತ್ತೆ ಏನಲ್ರಿ ನೀವ ಹೇಳ್ಬೇಕಲ್ಲ
ಹೌದನಪ್ಪಿ ಎಲ್ಲಿ ಮನಿ ಒಳಗದ ನಪಿ ಏನ ಹಾಸ್ಟೆಲ್ ಒಳಗದ
ಮನೆಗೆ ಜನ್ರಿ ಮನೆ
ಅಂದ್ರ ರಜಾ ಇದ್ದಿದ್ ಕೋರಿ ಬಂದ್ ಏನಪ್ಪೇಗ
ಇದೇ ಇಲ್ರಿ ಇದೇ ಹಬ್ಬಕ್ಕ ಬಂದಿದೇನ್ರಿ
ಹೌದನಪ್ಪಿ ನಾಳೆ ಮತ್ತತ್ ಹ ಎಕ್ಸಾಮ್ ಯಾವಾಗದ ಅಪಿ ಮತ್ತತ್
ಎಕ್ಸಾಮ್ ನಾಳೆ ಮೂರ್ ಗಂಟೆಕತ್ರಿ
ಹೌದೇನ್ರಿ ಆ ಎಕ್ಸಾಮ್ ಮುಗುತ್ತ ಅಂದ್ರ ನಿಮ್ದ್ ಅಷ್ಟೆಲ್ ಅಂದ್ರಪ್ಪ ನೀಗ ಏನ್್ರೀ ಈಗಜ ಅಪ್ಕೇಶನ್ ಮಾಡಕ ಅಂತಲ್ಲಪ್ಪ ಸೈಡ್ ಏನ್ ಕಂಪ್ಯೂಟರ್ ಕೋರ್ಸ್ ಅದು ಏನ್ ಮಾಡಕಂತನ ಪ್ಪ
ಇಲ್ರರಿ ಕಂಪ್ಯೂಟರ್ ಎಲ್ಲಾ ಮೊದಲ್ಲು ಅವಾಗ ಕಲ್ತ್ ಬಿಟ್ರಿರಿ ಒಂದು ಸಿಕ್ಸ್ ಮಂತ್ಸ್ ತಿಂದಾನೇ ಕಲ್ತ್ ಬಿಟ್ಟಿದೇನ್ರಿ
ಹೌದಣಪ್ಪ ಈಗಲ್ಲ ಜಾಸ್ತಿ ಅ ಡಿಗ್ರಿ ಆದ್ರೂ ಅ ಪಾ ಕಂಪಲ್ಸರಿ ಕಂಪ್ಯೂಟರ್ ಕೇಳ್ತಾರಲ್ಲ ಅಪ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಬೇಕ ಅಂತ
ಹಾ ಹಾ ಕೇಳ್ತಾರೀ ಮೇನ್ ಇ ಬೇಸಕ್ ಕಲ್ತರ್ ಸಾಕ್ರಿ ಬೇಸ
ಹೌದ ಹೌದಪ್ಪಿ ಅಬಿ ನಿಮ್ದು ಇದು ಏನ ಚ ಏನ್ ಹಿಸ್ಟ್ರಿನ ಏನ ಸ ಕಾಲಜಿ ಮಾಡಿರಪ್ಪ ನೀವ
ಕಾಣ ಇದ್ರೆ ಆಪ್ಷನ್
ಹೌದನಪಿ ಹಸ್ನಲ್ ಕನ್ನಡನಪಿ
ಹ್ಮ್ ನಪ್ನಲ್ ಕನ್ನಡ ಮತ್ ಇಷ್ಟು ಎರಡು ಬರ್ತಾರ
ಹೌದಣ ಅಪೆ ಅಪೆ ನೀವು ಹಿಂಗಡಿ ಗ್ರಿ ಮುಗೀಿತಲ್ಲ ಯಾವರ ಯು ಪಿ ಎಸ್ ಸಿ ಆರ್ಮಿ್ ಅಪ್ಲಿಕೇಶನ್ ಹಾಕ್ಬೇಕಲ್ಲ ಪ
ಹ ಹ್ಮ್ ಆರ್ಮಿು ಬರಲ್ರಿ ಯಏಜು ಬರ್ತಾರೀ ಜಿ ಡಿ ಜಿ ಡಿ ಬರ್ತ ಮತ್ ಬಿ ಎಸ್ ಎಫ್್ ಬರ್ತವ್ರೀ
ಹ್ಮ್ ಹ್ಮ ಹಂಗ ಅಂತವೆಲ್ಲಾ ಅಪ್ಲಿಕೇಶನ್ ಹಾಕ್ಬೇಕಾ ಸ್ವಲ್ಪ ಬುಕ್ ರೆಫರ್ ಮಾಡೋದು ಕೋಚಿಂಗ್ ಕಚಿಂಗ್ ಅದು ಎಲ್ಲರ ಅವಕಾಶ ಇದ್ರರು ಕೋಚಿಂಗ್ಗ ಅದು್ ಹೋದ್ರಪಿ ಯಾವಾರ ಗೋರ್ಮೆಂಟ್ ಸೀಟ್ ಹಾಕವಲ್ಲ ಅಪಿ
ಅೇ ಮಾಡ್ಬೇ್ರಿ ಮತ್ತತ್ ಮನೆ ದುಡ್ಡಿನ ಪ್ರಾಬ್ಲಮ್ ಇರ್ತಲ್ಲ
ಹ್ಮ್ ಹ್ಮ್ ನಿಮ್ಮ ಅಂದ್ರ ಅಪ್ಪಾಜಿಯರು ಮಮ್ಮಿಯರು ಏನ್ ಮಾಡ್ತಾರಪ್ಪಿ ನಿಮ್ಮನ ಒಳ
ಏನಲ್ರಿ ಅವವು ಸ್ವಲ್ಪ ಒಳಗ ಮನೆಗ ಇರ್ತಾರೆ ಅಮ್ಮ
ಏನ್ ಕೆಲ್ಸ ಇರ್ತ ಹ್ಮ್ ಹ್ಮ್ ಹ್ಮ್
ಅದೇ ಇ ವಲ್ಲ ಮಣಿ ಇ ಇಷ್ಟ
ಹೌದನತ್ತೆ ಹೊಲ್ದೊಳಗ ಏನ್ ಬೆಳತರಲ್ಲಾ ಅವ್ನ್ನಲ್ಲಾ ಮಾರಾಟ ಮಾಡಿ ಮನಿ ಎಲ್ಲಾ ಇದು ಮಾಡ್
ಹಾ ಇದ ಇಷ್ಟೇ ಮಾಡತವ್ರೀ ಮತ್ತೆ ಇವಾಗೆಲ್ಲ ಕೋಚಿಂಗ್ ಹೋಗ್ಬೇಕಂದ್ರೆ ಮತ್ತೆ ಅಮೌಂಟ್ ಜಾಸ್ತಿ ಆಗುತ್ತೆ ಮತ್ತೆ ಹೋಗಬಕ್್ರೀ ಬಟ್ಟ ಹೋಗಿಗ್ ಬರ್ಬೇಕು ಒಂದು್ ಒಂದ್ಸಲ ಹೋಗ್ರಿ ಕೋಚಿಂಗ
ಹ ಕೋಚಿಂಗ್ ಆದ್ರೆ ರೆಗ್ಯುಲರ್ ಹೋದ್ರೆ ಅಪಿ ಅದು ಎಲ್ಲಾ ಇದಾಕತ
ಹಾ ಹಊನ್ ರೀ
ಮುಕ್ಕರ್ ರೆಪರ್ ಮಾಡಿದ್ರರು ನಡತತಿೇಪ ನೀವು ಸ್ವಲ್ಪ ಫ್ರೀ ಇದ್ದಾಗದು ಹಿಂಗೆ ಎಕ್ಸಾಮ್ ಆಗದ್ ಮುಗುದು ಹ ನಮ್ ಕಡೆ ಎಷ್ಟೋ ಜನ ಅಪಿ ಏನದ್ ಯಾವ್ದ್ ಕೋಚಿಂಗ್ ಇಲ್ದಂಗನ ಜಾಸ್ತಿ ಹಿಂಗ್ ಬುಕ್ ರೆಫರ್ ಮಾಡ್ಕೊಂಡ ಈ ಎಕ್ಸಾಮ್ ಇದ್ ಮಾಡ್ಕೊಂಡ ಕಕೊಂಡ್ ಆರ್ಮಿ ಇ ಎಲ್ಲಾ ಜಾಸ್ತಿ ಇದಾಗ್ಯಾರಪ್ಪೇ
ಇಲ್ಲಿಲ್ಲ ಹಾ ನಮ್ ಕಡೆನ ಆಗಿದಾರೀ ಅವೆಲ್ಲ ನಮ ಕಡೆ ಮತ್ತೆ ಅಗ್ನರಾವ್ ಎಲ್ಲಾ ಆಗಿದಾರಲ್ಲ
ಹ್ಮ್ ಹ್ಮ್ ಅಪ್ಪೇ ನೀವು ಹಿಂಗ್ ಡಿಗ್ರಿ ಮಾಡರ್ಕಿಂತ ಹನಪ್ಪೇ ನೀವು ಈಗ ಇದು ಐ ಟಿ ಐ ಟೆಕ್ನಿಕಲ್ ಕೋರ್ಸ್ ಅದು್ ಮಾಡ್ಬೇಕಿಲ್ಲ ಪಿನಿ
ಹದ ಐತೆ ಮಾಡಕ್ ಹೋಗಿದ್ದೇನ್ರೀ ನಾನ್ ಅವಾಗ
ಹ್ಮ್ ಐ ಟಿ ಐ ಡಿಪ್ಲೋಮಾ ಹಂಗ ಹಾ ಹನಪ್ಪಿ ನರ್ಸಿಂಗ್ ಅದ್ ಮಾಡ್ಕೊಂಡ್ರಪ್ಪಿ ಎಲ್ಲ ಅವಕಾಶ ಅಂತಂದ್ರೆ ನಾವ್ ಇನ್ನು ಎಜುಕೇಶನ್ ಮುಗಿಯದ್ರಾಗ ನಮ್ಗ ಅದ ಅವಕಾಶಗಳು ಇರ್ತಾವಲ್ಲ
ಅದ ಐಟ್ ಮಾಡಕ್ ಹೋದೇನ್ೀ ಎಲೆಕ್ಟ್ರಿಕಲ್ಸ್ ಐತಲ್ಲ ಸೀಟ್ ಸೀಟ್ ಇ ಸೀಟ್ ಬ ಫುಲ್ ಆಗಿದ್ರೀ ಅವು ದುಡ್ಡುಿಗೆಲ್ಲ ಫಸ್ಟ್ ತಗ್ಬಿಟ್ಟಿದ್ರು
ಎಲ್ಲಾ ಕಡೆನ ಹಂಗ ನೋಡಪ್ಪ ಈಗ ದುಡ್ಡಿಗೆ ಬಾಳಿದು ಮಾಡ್ತಾರ
ಈ ಪಿಟ್ಟರ್ ಮತ್ತೆ ಮೆಕ್ಯಾನಿಕ್ ಎಲ್ಲ ಇದ್ರೀ ಹ
ಅಪಿ ನಿಮಗೆ ಮೋಟರ್ ಮೆ್ಯಾನಕ್ ಹಿಂ ಡಿಸೈಲ್ ಮೆಕಾನಿಕ್ ಕೋರ್ ಜಾಸ್ತಿ ಇರ್ತಾವೋದ್ರಾಗ ಒನ್ ಇಯರ್ ಕರ್ಸ ಟೂಯರ್ ಕೋರ್ಸ್ ಇರ್ ಕೋರ್ಸ್ ಅಂತಂದ ಆ ಕೋರ್ಸ್ ಮಾಡ್ಕೊಂಡು ನವು ಎ ಹಿಂಗ ಈಗ ನಿಮ್ ಡಿಗ್ರಿ ಮುಗೀಿತಲ್ಲ ಪಿ ಒಂದ್ೊಂದ್ ವರ್ಷದ ಕೋರ್ಸ್ ಅದಾವ ನೋಡು ಅವೆಲ್ಲಾ ಮಾಡ್ಕೋಬಹದು
ಒಂದ್ ವರ್ಷಕ್ಕೆ ಯಾವ ಇಲ್ರಿ ಕೋರ್ಸ್ ಎಲ್ಲ ಎರಡ್ ವರ್ಷ
ಡೀಿಸೆಲ್ ಮೆಕಾನಿಕ್ ಇಲ್ಲ ಪಿ ಡಿಸೈಲ್ ಮೆಕ್ಯಾನಿಕ್ ಮತ್ತ ಇದು ಮೋಟರ್ ಮೆಕ್ಯಾನಿಕ್ ಐತಲ್ಲಾ ಇದು ಒನ್ ಒನ್ ಇಯರ್ ಕೋರ್ಸ್ ಅದ ನೋಡಪಿ ಇವು ನಮ್ ಕಡೆ ಎಲ್ಲಾ ಒನ್ ಇಯರ್ ಕೋರ್ಸ್ ಇವು ಬಿಟ್ಟ್ರ ಮತ್ತ ಎಲೆಕ್ಟ್ರಿಷಿಯನ್ ಐತಲ್ಲ ಟೂ ಇಯರ್ಸ್ ಅಪಿ ಅವು
ಹ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ರಿ ನನ್ಗ ಆದ್ರ
ಹೌದನಪಿ
ಅವಕ ಎಷ್ಟ ರೀ ಅಮೌಂಟ್
ಅವಕಲ್ಲಾ ಅಂತಂದ್ರಪ್ಪ ಎರಡ ಅಂದ್ರ ಒನ್ ಇಯರ್ ಕೋರ್ಸಿಗ ಆದ್ರ ಒಂದು್ ಅದ್ಕ್ಕೂ ಐತೆ ನಮ್ ತಮ್ಮ ಅದನ್ನ ಮಾಡಿದ್ದ ಡಿಸೈಲ್ ಮೆಕ್ಯಾನಿಕ್ ಮಾಡಿದ್ದ ಐದರಿಂದ ಆರ್ ಸಾವಿರ ರೂಪಾಯಿ ಆಪಿ ಮತ್ತತ್ ಅದು ಎಕ್ಸಾಮ್ ಅದು ಇದು ಎಲ್ಲಾ ಅಂತಂದ್ರ ಒಂದ್ ಎಂಟರಿಂದ ಹತ್ ಸಾವಿರ ತನಕ ಬಂತ ನೋಡಪಿ ಒಂದ್ ವರ್ಷಕ್
ಅದುನೆಲ್ಲಿ ಕರ್ಕಂತ ವರ್ಕ ಜಾಬ್ ಏನ್ ಬಿಡ್ತಾರಲ್ರರಿ ಅದಕ್ಕೆ ಯಾವ ಜಾಬ್ ಬಿಡ್ತಾರಲ್ರರಿ
ಹ್ಮ್ ಅದಕ್ಕಪಿ ಹಿಂಗ ಏನ್ರ ವರ್ಕ್ಶಾಪ್ ಒಳಗಪಿ ಇದು ಗಾಡಿ ಹೋದ್ ಏನ್ರ ರಿಪೇರಿ ಅದ ಮಾಡ್ತಾರಲಪ್ಪಿ
ಹೌ ಬಸ್
ಗಾಡಿ ವಿ ಅಂದ ಕೆ ಹ ಹಾ ಪಫಸ್ಟ್ ಇಪ ಅಲ್ಲ ಪ ಇಿದ ವ್ಯಾರ್ಲ್ಲ ಗೊತ್ತ
ಹಾ ಇರಲ್ಲಿ ವಿಜಯಾನಂದ ಗೊತ್ತ್ರ
ಹಾ ಹ ವಿಜಯಾನಂದ್ ಹಾ ಹಾ ಅಲ್ಲಿ ಹಂಗ ನಮ್ದು ಹುಬ್ಳ್ಳಿ ಒಳ ಹುಬ್ಳಿ ಹತ್ರ ಒಂದು ಹೊರೂರ್ ಅಂತೈತೆ
ಹುನ್ರ
ಲ್ಲಿ ಮಿನಿಮಮ್ ದಿನಕ್ಕ ಒಂದ್ ದಿನಕ್ಕಪಿ ಹದ್ನೈದರಿಂದ ಇಪ್ಪತ್ ಸಾವಿರ ಜನ ದುಡಿತಾರಪ್ಪಿ ಅಲ್ಲಿ
ಅಲ್ರೀ
ಹ್ಮ
ನಿಮ್ದು ಕಂಪನಿ
ಕಂಪ್ನಿ ಐತಿ ಅಪ್ಪ ದೊಡ್ಡ ಕಂಪ್ನಿ ಐತಿ ಅಲ್ಲಿ ಕಂಪ್ಯೂಟರು ಇವು ಏನ ಎಲೆಕ್ಟ್ರಿಷನ್ ಇದು ಮೆಕ್ಯಾನಿಕ್ ಇವರ ಜಾಸ್ತಿ ಒಂದು ಮಿನಿಮಮ್ ಒಂದ ಹುಬ್ಳಿ ಇಲ್ಲಿ ಅಂದ್ರೆಪ್ಪ ಒಂದ ಹರಿ ಹದಿನದು ಸಾವಿರ ಜನಸಖೆ ಐ ನೋಡಪ್ಪ ಅಂದ್ರ ಇಲ್ಲಿ ಫುಲ್ ಆತು ಅಂದ್ರ ಹುಬ್ಳಿ ಕಳಸ್ತಾರಪಿ ಅವ್ರು
ಸಲ ಪೇಮೆಂಟ್ ಎಷ್ಟು ಕೊಡ್ತಾರೆ ಇ ಇದಕ್ಕ ಹೋದ್ರ
ಹದಿನೆಂಟರಿಂದ ಹದಿನೆಂಟರಿಂದ ಸ್ಟಾರ್ಟಿಂಗ್ ಐತೆಪ್ಪ ಈಗ ಮದ್ಲಕ್ಕಕ್ ಹದಿನೈದು ಸಾವಿರ ಇತಪಿ ಸ್ಟಾರ್ಟಿಂಗ್
ಹೌನ್ ರೀ
ಸಾವಿರ ಕೊಡ್ತಾರ ಮತ್ ವರ್ಸ ವರ್ಸ ಅವ್ರ ಅವ್ರ ಸರ್ವೀಸನ್ ಮ್ಯಾಗ ಅಥವಾ ಅವರು ಏನದ್ ಕೆಲ್ಸದ ಮ್ಯಾಗ ಇನ್ಕ್ರಿಮೆಂಟ್ ಮಾಡ್ತಾರಪಿ
ಹೌನ್ ರೀ
ಇಂಕ್ರಿಮೆಂಟ್ ಮಾಡ್ತಾರಾ ಬೇರೆ ಕಡೆ ಹಿಂಗಗೆಏನ್ರ ಟ್ರಾನ್ಸ್ಫರ್ ಬೇಕಂದ್ರ ಕೊಡ್ತಾರ ಹಿಂಗೆಲ್ಲಾ ಬಾಳ ಅವಕಾಶ ಪದರಗ
ಇವು ಉದಕ ಕಲಿತೇವಲ್ಲ ಹ್ಮ್ ಹ್ಮ್ ಆಯ್ತಾಯ್ತಪ್ಪಿ ಕಾಲ್ ಮಾಡ್ತಾನ ಮತ್